ಹಲೋ ಹ ಏನ್ ಮಾಡ್ತೀಡಿ
ಎನ್ನಿಲ ಹಂಗಾ ಕುಂತಿನ್ ನೋಡಲೇ ಪಾ ನೀವ
ನಾವು ಕುಂತೇವ್ ನೋಡ್ ಊಟ
ಊಟ ಆತ್ಮನಗಾ ಜಸ್ಟ್.
ಹಾ.
ನಿಮ್ದ ಹಾ ಆರಾಮದೇ ನಿಮ್ದು ಊಟ.
ನಂಬೂ ಐರನೂರು ರೂಾಯು ಗ್ರಹಿಸುತ್ತ. ಆಾಶ್ಚರಪಡದು ಎಂತ ವಯಸ್ಸ. ಇಗಣ ಒ ಹ ಮನೆ.
ಆರಾಮದಲ್ಲವಾ.
ಹ ನೀವ್ ಆರಾಮಿದ್ರೆ ನಾವ್ ಆರಾಮ್ದಂಗ.
ಹಾ ನಂಗ್ಯಾಕೆ ಲಿ.
ಯಣ ಅೊಂದು ಆಶೀರ್ವಾದ ರೀ
ಎಲ್ಲಿ ಆಳ್ ಚನಾದ್ರಿ ಇಪ
ದರ್ಶನ್ ಅನ್ನ ನೀ. ದಾಶ
ಹ್ಮ.
ದರ್ಶನ್ ಅ್ಣ ರಕ್ಕಲ್ಲ.
ಏನಾ.
ದರ್ಶನನ್ನ ಆಕಲ್ಲ ನೀ ಅದಕ್ಕೆ.
ನಿಮ್ ಪ್ರೀತಿ ಪ್ರುೋಸಾ ಹೀಗರ್ಲ್ಲಿ ಚಿನ್ನಾಗ ಟ್ಯಾಂಕಚರ್.
ತ್ಯಾಂಕ್ ಯು ಚನ್ನ ಥಾಂಕ್ ಯು ಥಾಂಕ್ ಯು.
ಆಸ ಬ ಇನ್ನ ಟ್ಯಾಂಕ್ ಯ ಚನ.
ಇ. ಹಲೋ. ಹಾಂ ಹಲೋ ದರ್ಶ್. ಚನ್ನ ಎ ಮಾತಾ ಗ. ನಿಮ್ದು ಪ್ರೀಪೇರ್ದ ಏನತು. ಒಡಸ್ತಿನ ನಿಮ್ದ ಪ್ರೀಪರ್ ಏನತ ಪ್ರೀ. ಕೊಂಡ ತೋಿದಿಲ್ಲ ಏಾದ.
ಎತ.
ಮಾತಡ. ಆ. ಹ್ಮ್. ಅದ ಎಷ್ಟು ಕೊಟ್ಟ. ತೊಂದ್ರ ಎಷ್ಟಪಟ್ಟ ತೊಂದ್ರದ ನ. ಇರ ಕುಷಿಲ ಬ ನ ಸಾರ ಬರ ನಾಕ್ ಸರ್ ಎಷ್ಟು ಖರ್ಚು ಮಾಡಿಡಿದೆ ಅದು ಕೊಿ
ನ ಯ ಇಪ್ಪ ಸರ
ಹಾ ಹ್ಮ ಹಾ ನಿಮ್ಗ್ ಚಿಕನ್ ಹೆಸರ ಇ ಪಿಟ್ಟರುು
ಚಿಿಕನ್ ತಿತ್ತೀವ ಅದಕ್ ಇತ್ತಾರ
ಆ
ಯಾರಟಾ ಚಕ್ಕಣತ್ತ
ತಿಂತಾರೆ ಚಿಕನ್ ಏನ್ ಒಬ್ಬು ಅದಕ್ ಚಿಕನ್ತ್ತ ಕರಿತಾರೆ ವೂರಾಗ ಮಂದಿರ ಮ ಚ ಚಿಕ್ಕ ಚಿಕ್ಕತ್ತ ಕತಾರಲ್ಲ ಮತ್ತ
ತಿಂಡಿ ಬಾ ಅವಡದ ಇಡಬೇಕ ಎತ್ರ ಊಟ
ಹ್ಮ್
ಹಾ
ಹೌದ್ ನ ಚಿಕನು
ಯಾಗಲೇ ಇದ್ದಾರೆ ಹ್ಮ
ನಿಮ್ಮ ತಮಗೆ ಮಟನ್ ಯಾಕಂತಾರ
ಯಾವಪಾ ಅಂದಾರನ ಕೇಳುವ
ಮ್ಮ ಕೋಳಿ ಎಸದಾವ ಒಂದುಲೋ ನಾಸನೆ ನಾಕಡಿ ಕೆ ರ ಈ ಅಖಂದಯತಲ್ಲಾ
ಷ್ಟಲ್ಲ ಹ ಹಲೋ ಹಲೋ ಹಲೋ ಹಲೋ ಹಲೋ ಹ ಹಲೋ
ಚಂಡ ಪಾಟೀಲ್ಲ್ಲ ಹಲೋ ಸಲು ಲುಲು ಈಏ ಮಾಡತ್ರಿ
ಏನಲ್ಲ ಹಂಗ ಕೂತಿೀವಿ ನೀವು
ಮಲಿ ಬಾಳ ಇಲ್ಲಿ ಆ ಇವಂದ್ ಸ್ವಲ್ಪ ಆತ ನಿಮ್ ಕಡೆ
ಇಲ್ಲಿ ಒಂದು ಹನಿ ಇಲ್ಲ
ಹಾ
ಇಲ್ಲೇರೆ
ಹ್ಮ್ ತಗೊಂಡ್ ಬರದತ್ ಎದ್ರದು
ಹ್ಮ್
ಇಲ್ಲೇ ಹುಡುಗರು ಕತಿದ್ರ ಹಂಗಬಾಗ ಮಾತಾಡ್ಕೊತಾರ ಉಪಾಧಿಪಿ ಒಬ್ಬ ಅಂಬ್ರ ಗೋಡತ್ತಿದ್ದ ಹುಡುಗಿ ಕೂಡ ಮಾತಾಡ್ಕೊತ ಎಂಟ ಡಗ್ರಾಮ್ ತೆಗಕತ್ತಾನೆ
ಹಾ
ಅವ್ನ್ ಫ್ರೆಂಡ್ ಲಕ್ಷ್ಮಿ ಕುಡ ಮಾತಾಡತಾನ
ಹ್ಮ್ ಹ್ಮ್ ಹ್ಮ್ ಹ್ಮ್ ನೀನ ಸಪ್ತಗಿರಿ
ಇಲ್ ಇಲ್ಲ ದರ್ಶನ್ ಪಾಟೀಲ್ ಗೌಡ್ರು ಕೂಡ ಮಾತಾಡತಿ ನೋಡ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಜೆ ಸಿ ಬಿ ಮಾಲಕರು ನಾವು ಮಂದಿ ಹಾಡ ತಗಸ್ಬೇಕಗತ್ ಮಾಡೀವಿ ದರ್ಶನ್ಣ ದರ್ಶನ್ಣ
ಹೇ ಹಂಗಲ್ಲ ನಾ ಯೂಟ್ಯೂಬ್ ಚಾನಲ್ ಹೇ
ತಾಸೆಗೆ ಸಾವಿರ ತಾಸೆಗೆ ಸಾವಿರ ಜೆ ಸಿ ಬಿ ಮಾಡ
ಹೇ ಅಂದ್ಬಿಡುಪ್ಪಾ ನಾ ಯೂಟ್ಯೂಬ್ ಸುಬ್ಸ್ಕ್ರಿಬ್ ಹೊಡಿಸ್ತಿ ಇಲ್ಲ
ಹೊಡ್ಸೋಣಲ್ಲ ಹೇ ಅಂಬ್ರೆ ಗೌಡ ಯೂಟ್ಯೂಬ್ ಓಪನ್ ಮಾಡ ದಚ್ಚು ಗೇಮರ್ ಕರ್ನಾಟಕ ಕನ್ನಡ ಚರಿಗತ್ತ
ಹಲೋ
ದಚ್ಚು ಗೇಮರ್ ಯೂಟ್ಯೂಬ್ದ ಹಾ ಹಲೋ ದರ್ಶನ್
ಹಾ ಹಾ ಮಾಡಿಸ್ತೇನ್ಲ್ ನಿಂಕಿನ ಹೆಚ್ಚನ್ ಐತೇನ ಮಾಡಿಸ್ತೀನಿ ತಗೋ
ಈಗ ಬಣ್ಣನ ಹೆಸರು ಬಡ್ರ ಬರದಲ್ಲಿ
ಹಾ ಹಾ ನನ್ ಕಳಸ್ತೇನಿ ತಗೋ ಲಿಂಕ್ ಕಳಸ್ತೇನಿ ಅಂತ
ಈಗೀಗ ಬರ್ಬೆಕ್ ಈಗ ಒಂದ್ ಇಪ್ಪ ಒಂದ ಐದರ ಪಾಲ ಈ ಸಬ್ಸ್ಕ್ರೈಬ್ ಬರಕೀಗ
ಹೇ ಹಂಗ ಯಾರು ಮಾಡಂಗಲ್ಲ ದರ್ಶನ್ ಬ್ಯಾಸ್ ರಕತ್ ನಮ್ಗವು ಇವ ನೋಟಿಫಿಕೇಶನ್ ಬರ್ತಾವ ಅಂತಾರ ಅವ್ರ ಹುಡುಗರು ಏನ್ ಮಾಡತ
ನೋಟಿಫಿಕೇಶನ್ ಬಂದ್ ಇಡು ಅಂತೇಳು ನೋಟಿಫಿಕೇಶನ್ ಬಂದ್ ಇದಂತ ಹೇಳು ಮಾಡು ಹೇಯ್ ನೀ ಯಾರ ತರ ಪಣ ಸುಂದರತ
ಯಾರು ಕೊಡಂಗ ಫೋನ್ ಎಲ್ಲಾದಕ್ಕೂ ಲಾಕ್ ಇಟ್ಟಿರ್ತಾರೆ ನೋಡುಊರು ಫೋನ್ ಹ ಕಟ್ಟ ಕೊಡ್ತಾರೆ ನೋಡು
ಹ್ಮ ಹ್ಮ್ ಹ್ಮ್ ಹಾ
ಅಂದ್ರೆ ಡಿಗ್ರಿ ಒಳಗ ಅಂದ್ರೆ ಎಲ್ಲಾರೂ ಹುಡುಗಾರಿ ಇರತ್ತಾರ
ಹಾ
ಈಗ ನಾನು ಹಬ್ಬ ನೋಡು ಸಿಂಗಲ್ ಇಲ್ಲಿ ನಮ್ಮ್ ರೂಮ್ದಾಗ ಅಂಬ್ರಗೋಡದ ಕೂತಾನೆ ಕ್ಯಾಟ್ ನಾಾಯಕ್ ಅದಾನೆ
ಹ್ಮ
ಈಗ ಎನ್ ಸಿ ಸಿ ಕ್ಯಾಂಪಿ ಹೊಂಟಾರ ಇಬ್ಬರು ಅದ್ರಾಗ ಎನ್ ಸಿ ಸಿಿದವ್ರ ಇದದಾರ ಇಬ್ರು
ನಾನು ಈ ಲೈವ್ ಹೋಗಕ್ಕೆ ಈಗ ಹನ್ನಡಕ
ಯ ಯದಕಲಾಯ ಹಕ
ಟುಂಬ ಹೋಬಕ್ಳಕ್ಕಾರದ
ಹಾ ಚಲೋ
ಹಾರಸ
ಹೌನ್ ಪ್ರೀಪಕ್
ಹ
ಹ ಪ್ರೀಪೇರ್ ಚಲೋವಾಡಾಕತಿ ಅಂದಂಗಗೆ ಆಯ್ತು
ಏ ಕೇಳಣ ಯಾರ ಹಿಡಿತ ಹೋತಾರನ ಕೇಳಲಯ ಪ್ರಿಪೇರ್
ತ್ತ
ನೋ ಐಡಿ ಇದನ್ ಗೇಮಿಂಗ್ ಆಡಕ್ ಕೊಡ್ತಾರ ಕಲ ಕಸ್ಮ
ಇಲ್ಲ ಯಾರ ಬರಲ್ಲ ಅಂತ ನೀನು ಕೇಳಿನಿ
ಟೂರ್ನಮೆಂಟ್
ಇಲ್ಲಿ ಎಲ್ಲಿ ಬರಾಲಟ್
ಹ್ಮ್
ರಾತ್ರಿ ಬಳ್ತನ ಬರಿ ಪ್ರಿಪೇರ್ ಆಡ್ತಿ ಏನ್
ಇಲ್ಪ
ಹಾ ಮತ್ತತ್ ಐದರ ತರ ಏನ್ ಮಾಡ್ತಿೀವಿ
ಯ ಸುಮ್ಮಳ ಮ್ರ ಏನ್ ಮಾಡದವ್
ತಡುವಂಥ ತೊಂದರೆ್ದು
ಇಲ್ಲ ಇಲ್ಲ ಇಲ್ಲ
ಮತ್ತೇನ್ ಮಾಡ್ತೇವ
ಹನೊಂದ್ ಹನ್ನಂದುರೆ ಕುನರ್ ನಪ ಮಕೊತ್ ನೀಿ
ಹೌದುನಾ
ಹ್ಮ್ ಹ ನೀಚ ಬತ ಮ ಬಳ
ಮತ್ತ ರತ್ರಿ ಬತಾನ ಯತ್ತುರ್ತೀನಿ ಮಧ್ಯಾಹ್ನ ಹನ್ನೆಡಕ್ಕೆ ಕೇಳ್ತಿಲ್ಲ ಅವದಕ್ಕೆ
ಮ ಕಕ ಇ
ಹ್ಮ್
ಹ್ಮ್
ಮತ್ ದರ್ಶನ್ ಏನ್ ಬಿಡಿಸ್ರಿ
ಹ್ಮ್ ಹ್ಮ ಯಾರೋ ಮಾರಾಯ ಅವ.
ಅವ ನಮ್ ದೋಸ್ತ್ ನೋಡೋ.
ಎಪ್ಪ ಸಬ್ಸಾವಡಿಯ ಅಮ್ರ
ಹೇಳಿನೋ ಹೇಳಿನಿ ಒಡಸ್ತೇ. ಇದು ಅಂಜಾಕೋಬ್ಯಾಡ್ ಒಟ್ಟ ನೀ ಹೊಡಸ್ತೀನ.
ಶೀರಾನ ಇಡ
ಹಾ ಹೊಡಸ್ತನೆ ಹೊಡಸ್ತನೆ.
ಹ್ಮ್ ಈವ ನೋಡ್ತನಯ ಬರ್ಲಿಕ್ಕ ಹದ್ನಾರದಾವ ಹದ್ನೆಂಟ ಆಗ್ಕ್ ಹದಿನೇಳ್ ಆಗ್ಕ್.
ಹಾ ಹಾ ಹೊಡಸ್ತನ್.
ಹಲೋ.
ಹಾ ಹೇಳು.
ಮತ್ತೇನ್ ನಡ್ಸಿರಿ.
ಏನಿಲ್ಲ ಕುಂತಿದು ಕಾಲಿ ಏನೈತಿ ಕಾಲಿಲಾ. ಕುಂದ್ರುದ ಬರೇ ಜೀವನದಾಗ. ಹಾ.
ಎಕ್ಸಾಮಿತ್ತು.
ಎಕ್ಸಾಮ್ ಅತ್ತು ಈಗೇನಿಲ್ಲ.
ಹ್ಮ್.
ನಿನ್ನೆ ಮುಗದು.
ಇನ್ ಮತ್ತ ಇನ್ನ ಯಾವಾಗಿನ್ ಒಬ್ ಬಗಿಹರ್ತಿವನ್ ಎಲ್ಲಾ.
ಹಾ ಈಗ ಸನ್ನೆದಾಗಂತೂ ಈಗೇನಿರಲ್ಲ ನಿನ್ನೆ ಮುಗ್ದಾವ.
ಇನ್ ಟೈಮ್ ಇನ್ನೇ ಎಷ್ಟದವ ಎಕ್ಸಾಮ.
ಈಗ ನಿನ್ನೆ ಮುಗ್ದಾವ ಎಕ್ಸಾಮ್ ಇನ್ ಮಿಡ್ ಟರ್ಮ್ ಇನ್ನ ಒಮ್ಮೆ ಡೈರೆಕ್ಟ್.
ಸೂಟಿ ಎಂದ ಕೊಡ್ತಾರ.
ಸೂಟಿ ಈಗ ಇನ್ನೊಂದ್ ನಾಲ್ಕೈದವಾರ ಬಿಟ್ಟ.
ಹ್ಮ್ ಹ್ಮ್ ಊರಿಗ ಬರ್ತಿ ಹಂಗರ.
ಹಾ ಬರ್ಬಕ್ಲ ಮತ್ ಊರಿಗಿ.
ಹ್ಮ.
ಹ್ಮ್ ಹ್ಮ್ ಚಲೋ ನಡದದ್ ಬಿಡಂಗ ನಿಮ್ದೆಲ್ಲಾ ಇದ. ಹಾಸ್ಟೆಲ್ದಗ್ ಕುತ್ ಪಾರ್ಟೈಮ್ ಜಾಬ್ ಮಾಡತೀರತ್ತ.
ಏ ಇಲ್ಲೋ ಹಂತಾದೇನು ಇಲ್ಲಾ. ಹ್ಮ್.
ಹ್ಮ್ ಹ್ಮ್ ಮತ್ತೇನಡ್ಸಿರಿ ಏಲ್ಲಾ ಏಲ್ಲಾ ಅಗ್ದಿ ಬರಬರ ಆಯ್ತಿಲೊ ಏಲ್ಲಾ.
ಎಲ್ಲಾ ಬರಬ್ಬರ್ ಐತ್ ನೋಡ್ ನಿಮ್ಮಂಗ ಬರಬ್ಬರ್ ಏನಿಲ್ಲಾ.
ಹೆಂತಿ ಮಕ್ಕಳು ಅರಾಮದಾರಲ ಎಲ್ಲಾ.
ಹಾ ಹೆಂತಿ ಮಕ್ಳು ಅರಾಮದಾರ್ಲ್ಲಾ ನಿನ್ ಹೆಂತಿ ಏನ್ ಅಂತಾಳ.
ಹಾ ಯಾಕ್ ಮತ್ ಇನ್ನ ಎಂದಾಗವ ಮದ್ವೆ ವಯಸ್ಸ ಅದು.
ಆಗೆ ಮಯ ಮದಿವ ಆಗತಿಗೆಲ್ಲಾ.
ಹಾ ಮಕ್ಳ ಆಗಿಲ್ಲ ನ.
ಎಲ್ಲಾ ಆಗ್ಯತ್ತು. ತಿರಿಗಿ ಇದಕ ಹೊಂಟ್ರಿಗ. ಇದುಕ ಮದವಿ ವಿಷಕ್ ಬಂದರ್ ಈಗ
ಮಕ್ಕಳ ಮದುವಿ ವಿಷಯಕ್ಕೆ ಬಂದ್ರು ಮತ್ತೇನು ನೋಡ ಇಲ್ಲ ಲಾ ನಾ ಎಲ್ಲಿ ಇರ್ತಾರೆ ಯಾವ ಗುಹೆ ನಾಗ್ ಇರ್ತಾರ ಅವರು
ಯಾಂಬಲ ನಿಮ ಮಕ್ಳ ಎಲ್ಲಿ ಇಟ್ಟಿರ್ತಾರ ಎಲ್ಲಿ ಯಾ ಗುಹೆ ನಾಗ್ ಇಟ್ಟಿರ್ತೀರಿ ಗುಡ್ನಾಳ ಗುಹೆದಾಗೇನಾ
ಈಗ ಒಂದ ವರ್ಷದ್ದು ಆಧುವ ನೋಡ ನಮೂವ ಹುಟ್ಟಿ
ಹ್ಮ್ ಹ್ಮ್ ಹ್ಮ್ ಇನ್ನೊಂದ್ ಎರಡ್ ವರ್ಷ ಬಿಟ್ಟು ಲಗ್ನ ಐತಿ ಬರ್ರಿ
ಮತ್ತ ಮಧುವಿ ವಯಸಿಗ ಬಂದಾರ್ ಅಂದಿ ತಿರುಗಿ ಮಕ್ಳು
ಹಂಗ ಅನ್ನಿ ಸುಮ್ಮ ನಕಲಿ
ಅ ಅವ್ರನು ಕದ್ದು ಮುಚ್ಚಿ ಮದುವೆ ಮಾಡಿಗಿದ್ದಿ ನಿಂದಂತ ಕದ್ದು ಮುಚ್ಚಿ ಮಾಡಿಕೊಂಡಿ ಈಗ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲೀಡೊ ಮಾರಾಯ
ಹೇಳಕ ಬರಂಗಿಲ್ಲರಿ
ನೀವು ಮಧುವಿ ಗ ಕರಿೀರಪ್ಪಾ ನೀವು ಮದ್ವೆೆಗ ಕರಡ್ರಏನ್
ನಾನ್ ಮದ್ವಿ ನಾ ಇದ್ರಾಗ ಆಗಿನಿ ಗುಡ್ಯಾಗ ಆಗಿನಿ ಹನುಮಪ್ಪ ಗುಡಿಯಾಗ
ಭೀಮರಾಯನ್ ಗುಡ್ಯಾಗ
ಹಾ ಭೀಮರಾಯನ್ ಗುಡ್ಯಾಗ ಆಗಿನಿ
ಹ್ಮ್ಮ ಮ
ಮತ್ತ ನೀವೇನು ಹೇಳಿದ್ರೆ ಬರ್ತಿದ್ರನ ಸಪೋರ್ಟ್ ಮಾಡಾಕ
ಬರ್ತೀನಿ ಹೆಂಡ್ತಿ ಹೆಸರ ಎನ್
ಹೆಂಡ್ತಿ ಹೆಸರ
ಹ್ಮ ನೀನ್ ಹೆಂಡ್ತಿರಹೆಸರ ನಿಂಗ ಗೊತ್ತಿಲ್ಲ ಏನ್
ಇಲ್ಲ ಇಲಾ ಆ ಹೆಂಡ್ತಿ ಹೆಸರ ತೊಗೊಂಡ ಏನ್ ಮಾಡ್ತಿ
ಹ್ಮ್ ಆಯ್ತ್ ಹೇಳು ನಾವ್ ಇಡ್ತೀವಿ ಹೇಳ್ ಮತ್ತು ಹಚ್ತೀವಿ
ಹಾ ಆಯ್ತ್ ಹೇಳ್ ಹಂಗರ್ ಬಾಯ್ ಗುಡ್ ನೈಟ್ ಸಿ ಯು ಸ್ವೀಟ್ ಡ್ರೀಮ್ಸ್